ನ
ಹಲೋ ನಮಸ್ತೆ ನಾನು ಬರೀ ಯತೆ ಹ್ಮ್ ಅದು ಕಾಲೇಜಲ್ಲಿ ಬರೆಯೋ ಕೊಟ್ಟಿದ್ರು ಸ್ವಲ್ಪ ರೆಕಾರ್ಡು ಅದು ಬರೀತಾ ಇದ್ದೇ
ಹೌದಾ ಊಟಾ ಮಾಡಿದ್ರ ಹುಂ ಓ
ಮಾಡಿದ್ರೆ ಏನ್ ಮಾಡ್ತಿದ್ರೆ
ಅರ್ಕೊಂಡಿದಿ ನೀವ ಏನ್ ಮಾಡ್ತಿದ್ರಿ
ನಾನು ಹೀಗೆ ಓಡಾಡುತ್ತಾ ಇದೆ ಹೊರಗಡೆ
ಮತ್ತೆ ನಿಮ್ ನಿಮಗೆ ಸಸ್ಯಾಹಾರಿ ಇಷ್ಟನಾ ಮಾಂಸಾಹಾರಿ ಇಷ್ಟನಾ
ನಂಗೆ ನಾ ಜಾಸ್ತಿ ಮಾಂಸಾಹಾರಿ
ಹೌದಾ ಹುಂ ಮತ್ತೆ ದಿನಾಚರಿ ಎಲ್ಲ ಹೇಗಿರುತ್ತೆ ನಿಮ್ದು ಮೊದಲನೆಯಿಂದ ಬೆಳಿಗ್ಗೆಯಿಂದ ರಾತ್ರಿ
ಹ ಏನಿಲ್ಲ ಬರೀ ಮಲ್ಗೋದು ತಿನ್ನೋದು ಬರಿಯೋದು ಹೊರಗಡೆ ಹೋಗೋದು ಗೆಳೆಯರ ಜೊತೆ ಮಾತಾಡ್ತಿ ಇರೋದು
ಹ್ಮ್
ಮಾಡ್ತಾ ಇರ್ತಿವಿ ನೀವೇನ್ ಮಾಡ್ತಿರ್ತೀರಾ
ನಾನು ಬೆಳಿಗ್ಗೆ ಏಳುವರೆಗೆ ಹೇಳ್ತೀನಿ ಆಯ್ತಾ ಏಳುವರೆ ಎದ್ದು ಸ್ನಾನಕ್ಕೆ ಹೋಗ್ಬಿಟ್ಟು ಸಹಾರದಿಂದ ಬಂದ ಮೇಲೆ ನಮ್ಗೆ ಇನೊಂದು ದಿನ ಎಬ್ಬಿಸ್ತಿನಿ ಆಡಕ್ ಹೋಗುವ ಅಂತ ಆಮೇಲೆ ಹೊಲ್ ಸ್ನಾನಕ್ ಹೋಗದ್ಮೇಲೆ ನಾನ ಈ ಕಡೆ ಸೈಡ್ ನಲ್ಲಿ ಬಟ್ಟೆನ ಇಸ್ತ್ರಿಮಾಡ್ಕೊಂಡು ಆಮೇಲೆ ರೆಡಿ ಎಲ್ಲಾ ಆಗ್ಬೇಕ ಟು ಏಳು ಮುಕ್ಕಲ್ಲ ಎಂಟು ಮುಕ್ಕಾಲಂಗೆ ಹೊರಡ್ತೀವಿ ಕೋಣೆಯಿಂದ. ಆಮೇಲೆ ತಿಂಡಿ ತಿಂದ್ಕೊಂಡು, ಒಂಬತ್ ಗಂಟಗೆ ತರಗತಿಗ್ ಹೋಗ್ಬಿಟ್ಟು, ಹನೊಂದ್ ಗಂಟೆ ತನಕ. ತರಗತಿನ ಅ ಸೇರಕೊಂಡು ಕ್ಲಾ ಕೇಳ್ತೀವಿ. ಎರಡು ಕ್ಲಾಸ್ ಇತ್ತು ಇವತ್ತು ಆಮೇಲೆ
ಹ್ಮ್,
ಹಾಡು ಪಕ್ಕಾ ಬರ್ತಾ ಇದೇ. ಹ ಆಮೇಲೆ ಹನ್ನೊಂದು ಹತ್ತರಿಂದ ಹ್ಮ, ತರಗತಿಗಳು ಶುರುಗತ್ತೆ. ಅದನ್ನ ಮುಗಿಸಕೊಂಡು ಹನ್ನೆರಡು ಮುಕ್ಕಾದ್ಮೇಲೆ ಊಟಕ್ಕೆ ಹೋಗತೀವಿ. ಊಟ ಮುಗಸ್ ಕೊಂಡು ಕೆಲೊಂದ ದಿನ ಮಧ್ಯಾಹ್ನ ಮೇಲೆ ಲ್ಯಾಬ್ ಇರತ್ತೆ. ಒಂದ್ ಕ್ಲಾಸ್ ಇರತ್ತೆ, ಅಥವಾ ಎರಡು ಕ್ಲಾಸ್ ಇರತ್ತೆ, ಸ್ಕೊಂಡು ಆಮೇಲೆ ಮತ್ತೆ, ನಾಲ್ಕವರೆ ಆಗಿ ಆಮೇಲೆ ಬಂದು ಸ್ವಲ್ಪ, ಹಾ ಹೊರಗಡೆ ಎಲ್ಲ ಓಡಾಡ್ಕೊಂಡು ಇರ್ತಿವಿ. ಬಂದು ಸ್ವಲ್ಪ ವಿಶ್ರಾಂತಿ ತಗೊಂಡು ಬರದಿದ್ರೆ ಬರೆದು. ಆಮೇಲೆ ಮತ್ತೆ,
ಹ್ಮ
ಮಾಡಿ ಆಮೇಲ್
ಹೌದಾ, ತುಂಬಾ ಗಲಾಟೆ ಮಾಡ್ರಪ್ಪಾ ಇಲ್ಲಿ
ಹೌದು ಬೇರೆ ಕಡೆ ಹೋಗ್ಬೇಕಪ್ಪ
ಎಲ್ಲಾ ಕಡೆನೂ ಇದಾರೆ ಚೆನ್ನಾಗಿ ನೋಡು.
ಕೋಣೆ ಒಳಗೆ ಹೋದ್ರು ಅಲ್ಲಿ ಗಲಾಟೆ, ಹೊರಗಡೆ ಬಂದ್ರು ಅಲ್ಲಿ ಗಲಾಟೆ,
ಹೌದಾ,
ಹ್ಮ್,
ಮತ್ತೆ ನಿಮ್ದು ಸ ದಿನಚರಿಯ
ಅದೇ ನಾನು ಬೆಳಿಗ್ಗೆ ಆ, ತಿನಿ ಒಂದು ಎಂಟು ಗಂಟೆೆಗೆ ಹಂಗೆ ಎದ್ರೆ ನನ್ಗೂ ಮುಂಚೆ ಇಬ್ಬರು ಜನ ಹೋಗಿ ಆ, ಸ್ನಾನ ಮಾಡ್ತಾರೆ.
ಅವ್ರದಾದ್ಮೇಲೆ ಇನ್ನೊಬ್ಬಳಿಗೆ ಗೆಳತಿದಾಳೆ ಅವಳು ಮುಖ ತೊಳಕ ಕೊಂಡು ಬರ್ತಳೆ ಆಮೇಲೆ ನಾನು ಹೋಗ್ತೀನಿ.
ಹ್ಮ್.
ಕೊನೆಲಿ ನಾನು ಹೋಗತಿನಿ. ಹ್ಮ್ ಅಂದ್ರೆ ಅವ್ರ್ದೆಲ್ಲ ಆದ್ಮೇಲೆ ನಾನ್ ಹೋಗೋದು. ಅಲ್ಲಿವರೆಗೆ ಸ್ವಪ ನಿದ್ದೆ ಮಾಡ್ಬುದಲ್ಲ ಅಂತ. ಹ್ಮ್ ಆಮೇಲ್ ನಾನು. ಹೋಗತೀನಿ. ಆಮೇಲೆ ಅವರು ಬಂದು ಎಲ್ಲ ಅವ್ರು ಅವ್ರ್ ಪಾಡಿಗೆ ತಯಾರ ಆಗ್ತಾ ಇರ್ತಾರೆ.
ಹ್ಮ್.
ಆಮೇಲೆ ನಾನು ಹಾಕ್ತೀನಿ ನಮ್ಮದು ಒಂದು ಎಂಟೂವರೆ ಎಂಟು ಮುಖಾಲುನಗೆ ಆಗುತ್ತೆ ನಮ್ಮದು
ಹ್ಮ್
ಯಾರ್ದು ಒಬ್ಳು ಬೇಗ ಹೋಗ್ತಾರೆ ತಳೆ ಸ್ವಲ್ಪ ಅವಳು ಬೇರೆ ಗೆಳತಿಿರುತ್ತೆ ಅಂತತಾಳೆ
ಹೌದಾ
ಹ್ಮ್ ನಾವು ಮೂರ್ ಜನ ಒಟ್ಟಿಗೆ ಹೋಗ್ತೀವಿ ಆಮೇಲೆ ನಮ್ದು ಕೆಲ ಗಡೆ ಕೆಲಗಡೆ ಒಂದು ಕೋಣೆಯಲ್ಲಿ ಒಬ್ಬಳು ಇಳಗೆ ಹೇಳ್ತಿ ಅವ್ಳ ಕರ್ಕೊಂಡು ಎಂಟು ಮುಕ್ಕಾಲಗಂಗ ಹೋಗಿ ನಿಂಡಿ ತಿಂದು ಆಮೇಲೆ ಹೋಗ್ತಿವಿ ತರ ಜೊತಿಗೆ
ಹ್ಮ್
ಒಂದೊಂದ್ ಸಲ ಬೇಗ ಹೋಗ್ತೀವಿ ಒಂದ್ ಸಸಲ ಆಟ ಆಡ ಆಗ್ಬಿಡುತ್ತೆ
ಹೌದಾ ಹ
ಹ್ಮ್ ಅಂದ್ರೆ ಮುಂಚೆ ಹೋಗೋರು ಸ್ವಲ್ಪ ತಡವಾಗಿ ಎದ್ದಿ ತಡ ಮಾಡ್ಬಿಟ್ರೆ ನಮ್ಗೆ ಕೊನೆ ಹೋಗೋರ್ಿಗೆಲ್ಲ ಚೆನ್ನಾಗಿ್ಬಡತ್ತೆ
ಹ್ಮ
ಅದಕ್ಕೆ ಒಂದ್ ಐದ ಹತ್ತು ನಿಮಿಷ ತಡೆ ಆಗ್ಬಿಡುತ್ತೆ ಕ್ಲಸ್ಿಗೆ ಹೋಗ
ಹೌದಾ ಮತ್ತೆ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿರತ್ತಾ
ಹ್ಮ್ ಚೆನ್ನಾಗಿರುತ್ತೆ ಪರವಾಗಿಲ್ಲ ಹ್ಮ್ ಹೇಗ ಇದ್ರರು ತಿನ್ಬೇಕಲ್ವಾ ಏನ್ ಮಾಡೋದು
ಹ್ಮ್ ನಿಮಗೆ ಖಾರದ ವಸ್ತು ಇಷ್ಟಲ್ಲ ಅಥವಾ ತಿನ್ನದ್ರಲ್ಲಿ ಸಿಗಿ ವಸ್ತು ಇಷ್ಟ
ನಮಗೆ ಖಾರ ಜಾಸ್ತಿ ಇಷ್ಟ
ಹೌದ ಏನ್ ಇಷ್ಟ ಅ
ಖಾರ ಅದೇ ಏನ್ ಎಲ್ಲಾ ಖಾರಾನೂ ಇಷ್ಟ ಆಗ್ತದೆ ನಂಗೆ ಕಾಲದಲ್ಲಿ ಏನ್ ಮಾಡಿದ್ರು
ಹೌದಾ
ಹ್ಮ್ ಅದು ಇದು ಅಂತ ಏನೆಲ್ಲ ತಿಂತೀನಿ ಎಲ್ಲ
ಒಂಸು ಇಷ್ಟ ಆಗಲ್ವಾ ನಿಮ್ಗೆ
ಇಲ್ಲ ಕಡಿಮೆ
ಹ್ಮ್ ನೀವ್ ಮಾಂಸವಾರನ ಸಸ ಆ
ಹನ್ಸ
ಹೌದಾ ಕೋಳಿ ತಿಂತೀರಾ ಜಾಸ್ತಿ ಏನು ಕುರಿ ಏನ್ ತಿಂತೀ
ಕೋಳಿ ಜಾಸ್ತಿ ಮೀನು ಕುೂಡಿ ಕಡಿಮೆ
ಹೌದಾ ಹ್ಮ್ ಮತ್ತೆ ಸಮಾಚಾರ
ಮತ್ತು ಹೇಳೇಬೇಕು ನಿಮಗೆ ಏನು ಇಷ್ಟ ಮಾಂ ಸಾರನ ಸಸ್ಯಾನ
ನಂಗೆ ಕೋಳಿ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ
ಹೌದದ ಮಾಡಕ್ ಬರುತ್ತಾ ನಿಮ್ಗೆ ಏನಾರ ಅವಿಗೆ
ಹಲೋ ಹಲೋ ಹಲೋ
ಅಡುಗೆ ಮಾಡಕ್ ಬು
ಬರ ಅಡುಗೆ ಮಾಡದಿಕ್ಕೆ
ಹ್ಮ್ ಮ ಕೆನಿಿಸಾ ಬ
ಹೌದಾ ಮತ್ತೆ ಚೆನ್ನಾಗ್ ಮಾಡ್ತೀರ ಹಾಗಾದ್ರೆ ಅಡ್ಗೆನ.
ಹ್ಮ್ ಮಾಡ್ತೀನಿ ಮನೆಗೆ ಹೋದಾಗೆಲ್ಲ ಮಾಡ್ತಿರ್ತೀನಿ ನಾನೇ. ನಮ್ ಅಪ್ಪ ಅಮ್ಮ ಚೆನ್ನಾಗ್ ಮಾಡ್ತ್ಯ ಅಂತಾರೆ.
ಹಾ ಅಷ್ಟ್ ಚೆನ್ನಾಗ್ ಮಾಡ್ತೀರಾ ನೀವು.
ಹ್ಮ್ ಮಾಡ್ತೀನಿ.
ಹಾಗದ್ರೆ ನಮ್ಗೂ ಒಂದಿನ ಮಾಡ್ಕೊಡಿ ನಾವು ಒಂದಿನರಿ
ಹ್ಮ್ ಬನ್ನಿ ಮಾಡ್ಕೊಡೋಣ.
ಹ್ಮ್ ಹ್ಮ್ ಮತ್ತೆನ್ ಸಮಾಚಾರ ನಾನ್ ಏನು ಮಾಡುದ ನನ್ಗೇನು ಮಾಡಕ್ ಬರೋದಿಲ್ಲ.
ಹೌದಾ ಕಲ್ತ್ಕೋಬೇಕಲ್ವಾ.
ಓ ಹೂ ಕಲ್ತ್ಕೋ ಬೇಕಂತಿದಿನಿ. ನೋಡದೆ ಇದನ್ನ ಕೇಳಣ ನಂಗ್ ಅಲ್ರೆಡಿ. ಮತ್ತೆು ಏನು ಏನು
ಕಲ್ಸಕೊಳ್ಳಿ ಮುಂದೆ ಸಹಾಯ ಆಗುತ್
ಓ ಹಾ ಮತ್ತೆ ನೀವ್ ಪ್ರವಾಸಕ್ ಎಲ್ಲಿಗಾದ್ರು ಹೋಗಿದ್ರಾ.
ಹ್ಮ್ ಇಲ್ಲ ಹೋಗ್ಬೇಕಂತ ಇದ್ದೀನಿ ಇನ್ನು ಹೋಗಿಲ್ಲಾ ನೀವೆಲ್ಲಾರೂ ಹೋಗದ್ರ.
ಹಾ ನಾವು ಅದೇ ರಾಜಸ್ಥಾನಿಗೆ ಹೋಗ್ಬೇಕು ಅಂತ ಇದ ದಿವಿ ಹೀಗೆ ನಾವು ನಮ್ ಗೆಳತಿಯರ್ ಜೊತೆ ಎಲ್ಲ. ರಾಜಸ್ಥಾನಲ್ಲ ಹೋಗ್ಬಿಟ್ ಬರೋಣ ಅಂತ.
ಹ್ಞಹು ಹೌದಾ.
ಹ್ಮ್ ಮತ್ತೆ ನಿಮ್ಗೆ ಕಾಲೇಜ್ ಕಾಲೇಜ ಮೇಲೆಲ್ಲಾ. ಎಲ್ಲರೂ ಚೆನ್ನಾಗಿ ಗೆಳತಿಯಾರದ್ರ ಹೊಂದ್ಕೊಂಡ್ರ.
ಎಲ್ಲ ಹೊಂದ್ಕೊಂಡಿದ್ದಾರೆ. ಚೆನ್ನಾಗಿದ್ದಾರೆ ಕೆಲವಬ್ರು ಅಷ್ಟಕ್ ಅಷ್ಟೆ ಇರ್ತಾರೆ.
ಹೌದಾ ಏನ್ ಮಾಡೋದಿಕ್ಕೆಗಲ್ಲ ಬಿಡಿ.
ಅದೇ ಏನ್ ಮಾಡೋದು ಚನ್ನಾಗ್ ಆ ತರದ ಇರ್ತರ ಏನ್ ಮಾಡ್ಕ್ಆಗುತ್ತೆ. ಹ್ಮ್ ಹೌದು
ಹ್ಮ್
ಅದಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡ್ಬೇಕು ಮಾಡೋದು ಇಲ್ಲಾ ಅಂದ್ರೆ ಅವ್ರಗ್ ಬಿಟ್ಟಿದ್ದು ಏನ್ ಮಾಡಕಾಗುತ್ತೆ.
ಹೌದು ಅವ್ರವ್ರ ಖುಷಿ ಮುಂದೆ ಬೇರವ್ರ ಖುಷಿ ಅವ್ರಿಗ್ ಗೊತ್ತೇ ಆಗಲ್ಲ.
ಹೌದೌದು.
ಹುಂ ಅವ್ರಿಗೆ ಅವರ್ದೆ ಖುಷಿ ಬೇಕಾಗಿರತ್ತೆ ನಮ್ ಖುಷಿಗಳಿಗಿಂತ ಅಲ್ವ.
ಏನ್ ಮಾಡದು.
ಏನ್ ಮಾಡದು. ಮತ್ತೆ ನಿಮಗೆ ಸಾಂಗ್ ಕೇಳೋದೆಲ್ಲ ಇಷ್ಟಾ ಅಗತ್ತಾ.
ಹ್ಮ್ ಇಷ್ಟ ಆಗುತ್ತೆ.
ಹೌದಾ ಡ್ಯಾನ್ಸ್ ಮಾಡೋದು ನೃತ್ಯ ಮಾಡೋದೆಲ್ಲಾ ಇಷ್ಟ ಆಗತ್ತಾ.
ಹ್ಮ್ ಅಷ್ಟ ಅಷ್ಟೇನಿಲ್ಲ ಕಲಿತಿದ್ದಿನಿ.
ನಿಮ್ಗೆಲ್ಲ ಚೇರಿಗೆಲ್ಲ ಬರತ್ತಾ ಡ್ಯಾನ್ಸ್ ಮಾಡೋದಕ್ಕೆ
ಹ್ಮ್ ಒಬ್ಳು ಒಬ್ಳ ಇದ್ದಾಳೆ ನನ್ಗೆ ಹೇಳ್ತ ಅವ್ಳು ಚನ್ನ್ ಮಾಡ್ತಾಳೆ.
ಏನು
ಅವ್ಳು ಭರ್ತನಾಟ್ಯ ಕಲಿತಾಳೆ.
ಭರತನಾಟ್ಯ ಮಾಡ್ತಾರ ನಿಮ್ಗೆಳತಿಯರೆಲ್ಲ.
ಎಲ್ಲರೂ ಅಲ್ಲ ಒಬ್ಳು ಮಾತ್ರ.
ಹ ಹಾಗಾದ್ರೆ ತುಂಬಾ ಗ್ರೇಟ್ ಕಣ್ರಿ ಅವ್ರ ಭರತನಾಟ್ಯನ ಕಣ್ಣ ಕಣ್ಣಾಗ ತುಂಬ್ಸ್ಕೋಬೇಕಲ್
ಹಾ ಬನ್ನಿ ತೋರಿಸ್ತೀನಿ ಒಂದ ದಿನ ಅವಾಗ
ಹ್ಮ ಯಾವಾಗದ್ರು ಆಹ ಸಿಕ್ಕಿದಾಗ ಆ ಗೆಳತಿನ ತೋರ್ಸ್ಬಿಟ್ಟು ಅವರಲ್ಲಿರೋ ಪ್ರತಿಭೆಗಳನ್ನೆಲ್ಲಾ
ಹ್ಮ್ ಹೇಳ್ತೀನಿ ಹೇಳ್ತೀನಿ ಹ್ಮ ಇನ್ನೊಬಳ ಚೆನ್ನಾಗಿ ಹಡೆ ಹೇಳ್ತಾಳೆ
ಚೆನ್ನಾಗಿ ಹಾಡಿಳ್ತಲ್ಲ ಹಾಗಾದ್ರೆ ಅವಳನ್ ಒಂದಿನ ತೋರ್ಸಿ
ಹ್ಮ್ ಅಡಸ್ ಚಿನಷ್ಟತೀನಿ
ಬರ್ದಿ ಆಯ್ತಾ ಬರ್ದೆ ಎಲ್ಲ ಆಯ್ತಾ ನಿಮ್ದು
ಇಲ್ಲ ಇನ್ನುೂ ಇ ಬರೀಬೇಕು ನಾಳೆ ಕಾಲೇಜಿಗೆ ಹೋಗ್ಬೇಕು ಕಲ್ವಾ ಹ್ಮ್
ಹೆ ಮಾಡಳ್ಕೊ
ನಂದು ಒಂದು ಹನ್ನೊಂದು ಹನ್ನೊಂದುುವರೆ ನಂಗ ಮಾಡಬ
ಹೌದಾ ಹೆದ್ದೇಳಂದ ಬೆಳಿಗ್ಗೆ ಎಂಟು ಗಂಟೆ
ಏನು
ಎದ್ದೇಳದ ಬೆಳಗ್ಗೆ ಎಂಟ ಗಂಟೆಗೆಲ್ವಾ
ಹಾ ಎ ಅಂದ್ರೆ ಅದು ನೀವು ಅಂದ್ರೆ ಆ ಥರ ಅದೇ ಸಮಯ ಸೀಮಿತ ಏನಿಲ್ಲ ಬದಲ ಹನ್ನೊಂದುವರೆ ಅಂತಾನೆಲ್ಲ ಅನ್ನೆ ಆತ
ಮತ್ತೆ ನಿಮಗ್ ಮಕ್ಕ ಕೃಷ ಎಲ್ಲ ಇಷ್ಟ ಆಗತ್ತಾ
ಏನು ಕೇಳಸಿಲ್ಲ
ನ ದೋಸೆ ಎಲ್ಲ ಇಷ್ಟ
ಹ್ಮ್ ಇಷ್ಟ ಆಗುತ್ತೆ ನಿಮ್ಗೆ
ನನಗೂ ನಮಗೂ ಮಸಾಲೆ ದೋಸೆ ಅಂದ್ರೆ ತುಂಬಾ ಇಷ್ಟ ಆಗತ್ತೆ
ಹ ಯಾವಾಗ ಯಾವಾಗ ತಿಂದಿದ್ರಿ ಕೊನೆ ಸರಿ
ಹ
ಕೊನೆ ಸರಿ ಯಾವಾಗ ತಿಂದಿದ್ರರಿ
ಅ ಹಲೋ
ಕೊನೆ ಸರಿ ಯಾವಾಗ ತಿಂದಿದ್ರರಿ
ಏನು
ಕೊನೆಸಲ ಯಾವಾಗ ತಿಂದಿದ್ದು ದೋಸೆನಾ ಮಸಾಲೆ ದೋಸೆನ
ಕೊನೆ ಸಾರಿ ಒಂದ್ ವಾರದ ಹಿಂದೆ ಹಂಗ್ ತಿಂದಿದ್ವಿ
ಹೌದ
ಹ್ಮ್ ಹೌದು
ಹ್ಮ್ ಎಲ್ಲಿ
ಅ
ಹ ಇಲಿ ಇಷ್ಟ ಬರ್ತಾರೆ ಅದು ಜಾಸ್ತಿ ಇಲ್ಲಿ ನಮ್ ಕಡೆ ಇಲ್ಲಿ ನಮ್ದ ಇದ್ರಲ್ಲಿ ಚೆನ್ನಾಗ್ ಮಾಡಲ್ಲ ಅಷ್ಟು
ಹೌದಾ ಸರಿ ನಾನ್ ನಿಮಗ್ ಇನ್ನೆವತ್ತ ಆದರು ಕರೆ ಮಾಡ್ತೀನಿ ಧನ್ಯವಾದಗಳು
ಓಕೆ ಧನ್ಯವಾದಗಳು
ಹಾ ಸರಿ ಈ ಕಚ್ಚಡ ಕಟ್ಟಿ ನಾಯಿಗಳ